ಯಾವಣ ಕುಂತು ಬಾ
ಏನಲ್ಲ ನೋಡಬ ಸುಮ್ಮ್ ಕ ಊರಿಗ್ ಬನ್ನಿ
ಹಾ ಊರಿಗ
ಹ್ಮ್
ಬಳೆ ಬಧ ಆ -
ಹೇ ಮೊನೆ ಊರಾಗದಾಗ ಬತ್ತ ಬಂದಿತ್ ಮಳಿ ಇ ಮತ್ತೇಏನು ಮಾಡಿದೆ ಅನ್ ಗೊತ್ತಿಲ್ಲ
ಹ್ಮ್ ಹೌ ಬಂತ ಮ ಹದ್ರ ಮಾಡಲ ಸೂರ ಅಲೋ
ಹದ ಬ ಸ್ಕೂಟಿ ಮಾರ್ಬೇಕಂತ ಮಾಡಿ ನಂದು
ಯಾಕ ಏನಾಯ್ತು
ನಡಲಾಗ ಫುಲ್ ಈ ಅದಕ್ಕೆ ಸುಮ್ಮ ಮಾರ ತಕ ಮನ್ ಅದಕ್ಕೆ ಮಾರಾಕ ಯಾರನ್ನ ತಗಳರಿಧ್ರ ಕೇಳೂ
ಎಷ್ಟುಕ್ಕ
ನೋಡು ಎಲ್ಲಾ ಚಲೋದ್ ಇಂಜಿನ್ ಗಿಂಜಿನ್ ಎಲ್ಲಾ
ಹ
ಗಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರನೇ ಮಾಡಲ್ ಇರ್ಬೇಕೆ ನ ಒ ಮೂರ್ ವರ್ಷ ಆಯ್ತು ಫಸ್ಟ್ ಒನ್ ಅವರ್ ಹ ಇದು ಒನ್ ಟ್ವೆಂಟಿ ಫೈವ ಸೀಸ್ ಎಂಟರ್ಕ್
ಹ್ಮ್
ನೋಡ್ ಎಷ್ಟು ಪ್ರ ರ ನನಗ ಅಷ್ಟು ಗೊತ್ತಿಲ್ಲ ಒಂದ್ ನವತ್ತ ಒಂದು ಅರವತ್ತೈದುಎಪ್ಪತ್ತ ಬಿಡತ ನೋ
ಕರರ್ ಮರಕ್ಕತ್ತ ಹ ಚಲೋತ್ತುರಿಟ ಮತ್ತ ಯಾಕ ಮಾರ್ಥಿ
ಸುಮ್ಮನೆ ನಡಲ್ಲ ಇ ಚೋಟ್ರ ಜಕ್ಕೆ ಕುಡಿದಅವನೌನ ಅದ
ಅ ಪೆಡಲ್ ಕೂಡ ಓಳ ಕಡತಾನಲ್ಲ ರಂಗ
ಅ ಮತ್ ಹೋಗಕ್ಕದ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಒಂದು ಮೂವತ್ತು ಕಿಲೋಮೀಟರ್ ಕೊಡಲ್ಲ ಅ ಮೂವತ್ತಕ ಇಪ್ಪತ್ತು ಕೊಡಲ್ಲ ಇಪ್ಪತ್ತಾ ಹತ್ತುದನೈದು ಕೊಡ್ದ ಹ್ಮ್ ನಮಗ್ ಬೇಕು ಒಂದು ಇಪ್ಪತ್ತೈದ ಮೂವತ್ತಂದ ಕೊಡಕ್ ನಾವ್
ನೀ ಅ ಮಾರಿ ಸೆಕೆಂಡ್ ಸ್ಪಂಟ್ ತಗಕ್ಬೇಕಂತ ಮಾಡಿದೆ
ಹ್ಮ್ ಅಷ್ಟೇ ಮಾಡಿನಿ
ಹೊಸದೆ ಬರತ್ ನೋಡ ಆರಾ
ಹಾ
ಈಗ ಎಷ್ಟು ಕಮ್ಮಿ ಆಗದನ್ ಈಗ ಎಷ್ಟು ಗಂ
ಹ್ಮ್್ಮ್ ಎಂಟ ಜಿಗ್ಗಿ ತಗಕತಿ ಅಂದ್ರ ಹಟಲ್ಗೆ ಕುಡತ ಹ್ಮ್ ಹ
ಕಂಬಸರ ಇ ಬಟ್ಟ ಹ ಹ
ಮತ್ತೆ
ಹಾಂ ಕೇಳ್ತಾ ನೋಡಣ ಯಾರ ಅಂತ ಅಂತಾರೆ
ಇ ಒಂದ ಒ ಒಂದ ಒಂಬತ್ ಸಾವಿ ಪೂನ ಪೇ ಹಾಕ್ನ ನಿನ್ನ ಇಟ್ಕಂತೇವೆ ಇಲ್ಲ ಅದು ನ ಮಾವಗ ಕೊಡಕ್ ನಾನು ಮತ್ತೇನ ಬ್ಯಾಡ ಈಗ ನಾನು ಮುಂದಿನವಾರ ಬಂದು ಶುಕ್ರಾರ ಬಂದು ಮರಿ ಂತವನಾ
ಹ್ಮ್ ನ ನಾ ಬೆಲೆ ಕೆಸಖರ್ಚ ಆತ ಬಾಸ ಬ್ಯಾಡ
ಹೌಂದ
ಹಾ
ಸರಿತೂ
ಯಾ ತ ಕ್ಯಾಶ ತಗೊಂಡ ಸಿಟ್ಕದಾರ
ಅಷ್ಟೇ ಮಾಡೋಕ್ ಈಗ ಕ್ಯಾಶ್ ನಂದು ಎಟಿ ಎಮ್ ಇಲ್ಲ ನಮ್ಮ್ ಅಕ್ಕರ್ದ ಎಟಿಎಮ
ಯಾರು ಮಾಟ್ಲ ಯಾರು ಫ್ರೆಂಡಾರಸ ಬಸಿಲ್ಲ
ನೋಡ ಯಾರ್ದ ಯಾರಾಗತ್ತಾ ಹ್ಮ್ ಹ್ಮ್ ಈ ಸುಮ್ಮ ವಟ್ಟ ನಾ ಕೊಡಕೂಡಂತ ಕುಡುರ ಟ್ರಿಫ್ಟಲ್ಲ
ಹಾಗಗೆ
ಮತ್ತತ್ ಕೊಟ್ಟ ಮ್ಯಾಗ ಪ ಪದಾಗ ಇದದ್ಮ್ಯಾಗ ಇಲ್ಲಾನ ಅಕೊಂಡ್ ಬರ್ವ
ಹ್ಮ್
ಅದಕ್ಕೆ ಕೊಟ್ಟ ಕೊಡ್
ಹ ಚಲ್ಲ ಬ ಬಟ್ಟ ಕಟ್ಟಿದಂಗ ಅದ ನೀ
ಏನು ಹಾ ಮನೆ ಬಡ್ಡಿ ಕಟ್ಟಿದ್ವಿ ಮತ್ತ
ಗಂಟಿನ ಸರ್
ಗಂಟು ಇನ್ ಟೋಟಲ್ ಎರಡ್ ಲಕ್ಷ ಇತ್ತಾ
ಹ್ಮ್
ಅದ್ರಾಗ ಒಂದ್ ವರ್ಷದ ಎರಡ್ ತಿಂಗಳನ ಆಗಿತ್ತು ಅಂತ
ಹ್ಮ ಎಷ್ಟು ಎರಡರ ಬಡ್ಡಿ ಅಂಗೆನ್ ಹಲೋ ಹಲೋ ಅಲೋ ಕೇಳತಾದ ಇಲ್ಲು ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ
ಕೇಳತಾದ ಇಲ್ಲು ಪಾ
ಕೇಳತಾದ ಕೇಳತಾದ ಅದೇ ಐವತ್ತ ಎರಡ್ ಸಾವಿರ ಕಟ್ಟಿವ ಐವತ್ ಸಾವಿರ ಬ ಗಂಟೆ ಕಟ್ಟಿವ ಒಂದ್ ಲಕ್ಷ ಕಟ್ಟಿವವಿ ಟೋಟಲ್
ಹ್ಮ ಹಾ
ಇನ ಒಂದು ಒಂದು ಕಟ್ಟ
ಘಂಟಾ
ಹ್ಮ್
ಹ್ಮ
ನೋಡತೆಪಿ ಎಲ್ಲ ಹೈರಾಣ
ಹ್ಮ
ಮ ಈ ಕಡೆ ಶಾ ಇದು ಈ ಗುಡ್ಡದಾಗ ನೀರ್ ಬಿಡತಾವ ನಲ್ಲಿ ಯಾದಗಿರಿ ಗುಡ್ಡದ
ಗುಡ್ಡದಾಗ ಯಲ್ಲಿ ನೀರು ಬಿಳತವ ಗೊತ್ತಿಲ್ಲ
ಹಂಗಲ್ಲ ಈಗ ಮಳಿ ಬಂದಲ್ಲ ಫಾಲ್ಸ್ ಥರ ಬೀಳತಿದ್ದವು ನೋಡು
ಎಲ್ಲಿ ಇಲ್ಲೆಲ್ಲ ಗುರುಮಠಕಲ್ ದಾಗ ಬಿಳತವ್
ನಮ್ ಯದ್ ಶಾಪುರ್ದಾಗ ಬಿಳತವ ಅದ್ಕೆ ಅಂದೆ
ಹಾ ಅಲ್ಲಿ ಹಬ್ಬ ಇಲ್ಲಿ ಬಿಳಲ್
ಹ್ಮ್
ಅದು ಒಂದೇ ಒಂದೇ ಗುಡ್ಡ ಆದ ಇಲ್ಲಿ ಬಾರಿ ಜಗ್ಗಿ ಅದಾವ ಗುಡ್ಡಗಳು
ಹ
ಆ ಯಾದಗಿರಿಯಾಗ ಒಂದೇ ಗುಡ್ಡ ಅದದು
ಹಾ ಅಲ್ಲಿ ಏನ್ ಅನ್ ಚಲ ಸ ಊಟ ಗೂಟ ಅಂತೀ ಏನ ಲ ಹಂಗರ ಅವನು
ಹ್ಮ್ ನಮ್ಮ ಶಹಾಪುರ ಗುಡ್ಡ ಚೊಲೋ ಆದ
ಆ ಚಲೋ ಕೇಸ್ ಮಾಡೋಕ ಚಲೋ ಅಪ್ಪ ಕೊಡದಾಗ ಕರವಸಾಲೆ ನೀರ ಎಂಬತ್ತು ಗುಡ್ಡದಾಗ ಅದ ನೋಡಿ ನೀರ್ ಬರ್ತಾವ ಬಾರ್ಸ
ಹ್ಮ್ ಬರ್ಬೇಕ ಮತ್ತೆ
ಬಾರಾಪ್ಪ ಬಾರೋ ಈ ಎಕ್ಜಾಮಕವು ಮುಗಿಲಿ
ಹ್ಮ್ ಯಾವಾಗ ಮುಗಿತಾವ್ ಎಕ್ಸಾಮ್
ಇಪ್ಪತ್ನಾಲ್ಕಕ
ಇಪ್ಪತ್ತ್ನಾಲ್ಕು.
ಪೇಪರ್ ಮುಂದು ಹಗೋಲಿಕೆ ನಾವು ಇವಾಗ ನಾಲಿಗೆ ನಾಡ್ದಾನೆ ಮುಗ್ತದೆ ಎಲ್ಲ ಸ
ಎಲ್ಲರ ಅವಾಗೆ,
ಇಪ್ಪತ್ನಾಲ್ಕಕ್ಕೆ?
ಹಾ
ಹ ಮುಂದಿನ ಸಂಡೆ ಅದ್ ಮುಂದಿನ ಸಂಡೆ ಇಟ್ಟೀವಿ ನಾವು ಸ್ಯಾಂಡಪ್ಪ ಪಾರ್ಟಿ ನಮ್ಮ ಹಾಸ್ಟೆಲ್ ಗ.
ಹ್ಮ್
ಹ್ಮ್
ಸಲ್ ಬಡಪಾ
ಹ್ಮ್ ಬಿರಿಯಾನಿ ಡಿಜೆ ಗೀಜೆ ಎಲ್ಲಾ ಕೊಡ್ಸ್ತಂತ್ ಹೇಳ್ಯನ್ ವಾರ್ಡನ್.
ಏನಾ
ಬಿರಿಯಾನಿ ಡಿಜೆ ಅವೆಲ್ಲಾ ಕೊಡಸ್ತಾನ್ನಂದೇ
ಬಾರ ಆಯ್ತುತಲ್ಪ ಮತ್ತೆ.
ಹ್ಮ್
ನಡಿತಪ್ಪ ಸಣ್ಣ ಹಾಸ್ಟಲ್ ಆದ ನಿಮ್ದು ನಡಿತದ ಏನ್ ಮಾಡಿದ ನನ್ ಚಂದ ಕಾಣುತ್ತದೆ.
ಏ ವರ್ಷ ವರ್ಷ ಹಂಗೆ ಕೊಡ್ಸ್ತಾರ್ ನಮಗ ನಮ್ಮ ಹಾಸ್ಟಲ್
ನಾಡಿತಾದ ನಂಬುದು ನ ಹಾಸ್ಟಲ್ ಪೂರ ದೊಡ್ಡ ಹಾಸ್ಟೆಲ್
ಸೆಂಡಪ್ ಪಾರ್ಟಿ ಮಾಡಲ್ಲ ಏನ್ ನೀವು?
ಸಣ್ಣ ಹಾಸ್ಟಲ್ ಆದ ಏನ್ ಮಾಡಾಕ್ಕೆಲ್ಲ ನಿಮ್ಮಂಗ್.
ಮಾಡಬೇಕ್ರಿ, ಏನು ಇದ ನಮ್ ನಮ್ದ್ ಸುತ್ತಮುತ್ತ ಎಲ್ಲಾ ಹಾಸ್ಟೆಲ್ ಎಲ್ಲ ಎಸ್ಸಿ ಎಸ್ಟಿ ಹಾಸ್ಟಲ್ ಅಲಾಗ ಮಾಡ್ತಾರ ಈ ಕಡೆ ಬಿಶಾಮ್ ಹಾಸ್ಟಲ್ ಮಾಡ್ತಾರ ಎಲ್ಲ ನೀವು ಕೇಳಲ್ಲ ಅಂತ ಹೇಳ,
ನಾ ಸುಮ್ನೆ ಎಲ್ಲಿ ಕೇಳ್ಕೊಡಂ ನಮ್ಮನಗೆ ಮಾ ಸ
ಓಕೆ ನಾ ನಾಕ್ ವರ್ಷ ಮೂರ್ ವರ್ಷ ಕಲ್ತಿರ್ತಾರ ಪಾಪ ಡಿಗ್ರಿ ಅವ್ರು ಮಾಡಿ ಕಳ್ಸ್ಬೇಕಂತ.
ಹಾ
ಮೂರ್ ವರ್ಷ ಕಲ್ತಿರ್ತಾರ.
ಹಾ
ಹ್ಮ್
ಪಾಡಪ್ಪಾ ನಿಮ್ ಹಾಸ್ಟಲ್ ಯಾರಾರಂತ ಗೊತ್ತಾತ ನಮ್ಮ ಹಾಸ್ಟೆಲ್ ಯಾರಾರ ಅಂತ ಗೊತ್ತಾಗಲ್ಲಾ.
ಸಣ್ಣ ಹಾಸ್ಟಲ್ ಅದ ಇಪ್ಪತ್ತೈ ಒಂದ ಮೂವತ್ತೈ ನಾಲ್ಕು ಜನ ಇರ್ತೀವಿ ಅಷ್ಟ
ಹಾಸ್ಟೆಲ್ ಹ ಅಷ್ಟ ಇರ್ಬೇಕಕ್ ಆಾಸ್ಟ್ಲ್ ಮಸ್ತ್ ನಿಮ ಹಾಸ್ಲಿ ಇರ್
ನೂರು ಜನದ ಲಿಸ್ಟ್ ಅಲ ಅದ
ಎಷ್ಟ?
ನೂರಜಂದ್
ನೋರ್ ಜನ್ಲಿ ಲಿಸ್ಟ್?
ಇರೋದದು ಕೆಪಾಸಿಟಿ ಅಷ್ಟಲದು ಒಟ್ಟು ಟೋಟಲ್ ಲೀಸ್ಟ್
ಹ್ಮ್ ಹ್ಮ್
ಇರಾದು ಒಂದು ಮೂವತ್ತು ಮೂವತ್ತ ನಲ್ವತ್ತು
ಹ್ಮ್ ಹ್ಮ್
ಹಬ್ಬ ಹಬ್ಬ ಅಂದ್ರೆ ಒಂದ ಐವ ಐವತ್ತು ಇದ ನೋಡಿ
ಹ್ಮ್
ನಲವತ್ತೆಂಟು ನಲವತ್ತೈದು ಇಪ್ಪತ್ತು ಇಪ್ಪತ್ತೈದುಷ್ಟೇ, ಯಾವಾಗ ಹೇಗದ ನಂದು
ಹ್ಮ್
ಹ್ಮ್
ಹ ಅ ಅವಗೆ ಒಬ ಆನೆ ವರ್ತನ
ಹ್ಮ್ ಎಸದು ನೀನು ಕಾಲ್
ಹಲೋ
ಕಾಲ ಎಷ್ಟು ಮುಗದು ಈಗ?
ಯನ ಹೌ
ಹಲೋ ಎಷ್ಟು ಕಾಲು ಮುಗದು ಅಂದೇ
ಉಚುಚ್ಚು ಮಾಡ್ತಾನ ಪಾಗಲ ಇದ್ದಂಗ ಆವಾ
ಹ್ಮ ಎಲ್ಲಿರ ಕಾಲ ಎಷ್ಟ ನೋದ ಇನ್ನು?
ಹಾ
ಾಗಿೇ ವಂದೆ
ಕಾಲ ಇದು ಯಾಡನದ ಇದು
ಹ್ಮ್ ಹ್ಮ್ ಟೋಟಲ್ ಎಷ್ಟ ಆಗ್ತಾವ?
ಟೋಟಲ್ ಇಪ್ಪತ್ತ ಆದಂಗ ಆಗ್ಯಾವ
ಇನನ್ ಅತ್ತ ಮಾಡ್ಬೇಕನು?
ಇಧುಒಂಧ ಅಯ್ತು ಬಿ ಬಿಮಾಣ ಒಂದ್ ಲಾಗಿಂಗ ಕೊಡ ತನಿ ಅದ್ ಮಾಡ್ಬಿಡಮ್ಮ್
ಹ್ಮ್
ಗುಲ್ಬರ್ಗ ಎಗ್ಜಾಮ ಆತ ಈಏನ ಸಂಜೆ ಹೋಗಲ್ಲೇನ? ಸಾಯಂಕಾಲ ಹೋಗಲ್ಲ ಅಂತ ಕಸದು
ಯಾವ ಎಕ್ಸಾಮ?
ಯಾವಾಗ?
ಹಾ ಐದನೇ ತಾರೀಖು.
ಅವತ್ತ ಡಿಗ್ರಿ ಎಕ್ಸಾಮ ಇಲ್ಲ ನು?
ನಾಕನೆ ತಾರೀಕು ಮುಗಿತ್ವ ಸಾಯಂಕಾಲ ಹೋಗಿ ಮಾಡ ಗೊಂಡ್ ಬಾರಕ ಹೋಗ ಮಾಡಿ ಹೋಗ್ಲ್ಯಾ?
ಹ ಎಷ್ಟು ಗಂಟೆಗೆ ಆದ ಎಕ್ಸಾಮ್?
ಮುಂಜೆನೇ ಹತ್ತು ಗಂಟೆಗೆ ಪಟಿಂಗಟಂಗ ರೋಗ
ಹ್ಮ್ ಹ್ಮ್ ಹ್ಮ ಇಲ್ಲಿ ಇಂದ ಎಷ್ಟು ಗಂಟೆಗೆ ಹೋಗತ್ತೆ
ಸಮ ಯಾಕ್ ಮುಂೆಲ್ಲಿ ಆರಾಮ ಆರಾಮ ಅಲ್ಲಿ ಸಾಯಂಕಾಲ ವಕೇಶ ರರುಕಮಣ್ಣನ ಅತ್ತ
ಹೋ ಮಲ್ಲೇಶ್ವರದ ಅಲ್ಲಿ ಮಲ್ಲೇಶ್ವರಿಲಿ ಕ ಆ್ತು
ಹೇ ಬಾ ಅನ್ನತಾನ ಬಿಡು ಅವಯೇನ್ ಇಲ್ಲಾ
ಹ್ಮ್
ನಾಾಗ ಪುರ್ತ ಕ ನೀ ಚಲ್ಲ
ಫೋಸ್ತ ನಾದ
ಹಾ ಅಚ್ಚಾತಾನಪ್ಪ
ಹ್ಮ್ ವಪೇಪರ್ಟ್ಟ
ಹಾ
ಎಂದುಂದು ವಾಕೆ ತರ್ ೋನ ಚಲ ಕೊಡದು
ಹ್ಮ್ ಹ್ಮ ಸರಿ ಪಾ ಇಡಾದ್ಯಾ ಹಲೋ ಮಾತಾ ಮಾತಾಡ್ ಮಾತಾಡ್ಪ
ಏನು ಏನಿಲ್ಲ ನಂ ನಿಂದು ವಾಲ್ಪೇಪರ್ ರಿಟರ್ನ್ ಅಂದಮ್ಯಾಗ ಫೋನ್ ಹ ಚದರ್ತನೆಗೆ
ಸ ಸ್ವೀಟ್ರ್ತನಪ್ಪ ನೀ ಅನ್ಬ್ರಾ
ಹ್ಮ್ ಸರಿ ತಗೋ ಇಡಲ್ಯ
ಸರಿ ಇಡಾದಿ ನಾ ಮಧ್ಯಾನ ಹಚ್ಚಾತಿನಿ ತಗೋ